ಹಲೋ
ಸೌಂಡು ಕೇೇಳಸ್ತದ ನಮ್ದು ಹ ಕೇಳಿಸತಾ ಇದೆ ಕ್ಲಿಯರ್ ಅಂಡ್ ಕ್ಲಾರಿಟಿ
ಿಫನ್
ಮತ್ತೆ ಏನ್ ವಾಕಿಂಗ್
ಏನಿಲ್ಲ ಕಾಲೇಜ್ಗೆ ಹೋಗ್ತಾ ಇದಿ ನೀವು
ನ ಇಲ್ಲೇ ವಾಕಿಂಗ್ ಬಂದಿದೆೆ
ಹೌದಾ ಟ್ಯೂಷನ್ ಆಯ್ತಾ ಅದೇ ನಾಷ್ಟಾ
ಇನೂ ಮಾಡಿಲ್ಲ ನೀವು
ಆಮ್ದ್ ಇವಾಗ ಆಯ್ತಾರ ಜಸ್ಟ್
ಹ ಮಾರ್ನಿಂಗ್ ನಷ್ಟ ಮಾಡೋದಿಲ್ಲ ಎಲ್ಲಾ ಡೈಟ್ಸ್ ಮೇಂಟೈನ್ ಮಾಡತೀನಿ ಬಾದಾಮ್ ತಿನ್ನೋದು ಪೀನಟ್ ಬಟರ್ ತಿನ್ನೋದು ಬ್ರಡ್ ಜಾಮನ್ ಕೆ ಓಕೆ ಕೆ ತಿನ್ಬೇಕಕ್ು ಬ್ರಿಡ್ಜ ಆದ್ರೆ ಮರ್ನಿ ಎಮ ಟಿ ಶಮಕ್ಲ್ಲಿ ತಿನ್ೋಡುದು
ಹೌದಾ ಯಾಕೆ
ಗೊತ್ತಿಲ್ಲ ಆದ್ರೆ ಅಂತವ್ರೆ
ಹೆಮಟಿಷ್ಟ ಮೊಕಲ್ ತಿಂದಿಲ್ಲ ನೀರ್ ಕುಡುದ್ ಬಿಟ್ಟು ತಿಂದಿದ್ದೀನಿ
ನೀವ ಕುಡೀರಿ ಏನಾರ ಕುಡೀರಿ ಮಾರ್ನಿಂಗ್ ನಂತ ಕಡೇ ತಿಿಂದೆ ಬರ್ತ ನೈಟ್ ತಿನ್ಬೇಕು ಸ್ವಲ್ಪ ಡೈಟ್ ಬಿ ಮೈಂಟೈನ್ ಆಗುತ್ತ ಎನರ್ಿ ಬಿ ಸಿಗುತ್ತೆ
ಹದ ಹ್ಮ್ ಹ್ಮ್
ಹೋಮ್ ಮೇಡ್ ಜಾಮ್ ತಿ ರೋದನ್ನ ಅಂಗಡಿ ಇದ ಇದಲ್ಲ ಹಾ ಹಾ
ರೆಸಪಿ ಹೇಳಿ ಸ್ವಲ್ಪ
ಇಷ್ಟೇನಾ ಸ್ಟ್ರಾಬೆರಿ
ಸ್ಟ್ರಾಬೆರಿ
ಮತ್ತೆ ಸ್ವಲ್ಪ ಬೀಟ್ರೂಟ್
ಬೀಟ್ರೂಟ್
ಮತ್ತೇ ಸ್ವಲ್ಪ ಏನೇನೋ ಇದೆ ಅವು ನೆನ್ಪಿಲ್ಲ ಮನೇಲಿ ಮಾಡಿದ್ದಾರೆ ಇಷ್ಟೆಲ್ಲ ಇರುತ್ತೆ ಅದರಲ್ಲಿ ಸಕ್ಕತ್ತಾಗಿ ಇರುತ್ತೆ ಟೇಸ್ಟ್ ಹಾ ಹಾ ಹೌದೌದು
ಹ್ಮ್ ಹ್ಮ್ ಏನ ಮನೆಯಲ್ಲೇ ಮಾಡ್ತೀರಾ ಇಲ್ಲ ಏನಾದ್ರು ಸೆಲ್ ರೀತಿ ಮಾಡ್ತೀರಾ
ಏ ಇಲ್ಲ ನನ್ ಸಲುವಾಗಿ ಮಾಡಿರೋದು
ಅಂದ್ರೆ ಫ್ಯಾಮಿಲಿ ಈ ಥರ ಇರುತ್ತೆ
ಹಾ
ಅದೆಲ್ಲ ರೆಸಿಪಿ ಚೆನ್ನಾಗಿದೆ ಟ್ರೈ ಮಾಡೋಕೆ ಸೆಲ್ ಮಾಡೋದು ಅದೇ
ಏ ಸೇಲ್ ಏನಕ್ ಮಾಡೋಣ ದುಡ್ಡ ಇದೆ ಸಾಕಷ್ಟು
ಹ ಹಂಗಿದ್ರೆ ಫುಲ್ ರಿಚ್ ಐತಿ ನೀವು
ಹಾ
ವಚ್ಚಿದ್ದಂಗ ಆಯ್ತೆ ನವು ಸಲ್ಲ
ಹ ಹ ಒಂದ್ ಸೆಗಂಡ್ ತಡ್ರಿ ಇಲ್ಲಿ ನಮ ಡಾಗ ಇನ್ ಸ್ವಲ್ಪ ಸುಸು ಮಾಡ್ತೈತೆ
ಓಕೆ ಓಕೆ ನೋಡಿ ನೋಡಿ
ಹ ಹ ಆಯ್ತು ಮುಗಿಸಯ್ತು
ಮುಗಿತ ಮತ್ತೆ ಇವತ್ತ ಯಾಕೆ ಕಾಲೇಜ್ ಕ್ಲಾಸಸ್ ಇದೆ ಏ ಎಕ್ಸಾಮ್ ಇದೆ
ಎಕ್ಸಾಮ್ ಇತ್ತು ಮಧ್ಯಾಹ್ನ
ಹ್ಮ್ ಹ್ಮ್ ಮತ್ತೆ ಅಣ ಎಕ್ಸಾಮ್ದೆ ಯಾವಾಗ ಆತ್ ಪ್ರಿಪೇರ್
ಏನು ಪೇಪರ್ ಚೀಟಿ ಅಂತ ಇದೆ
ಓ ಗ್ರಾಪ್ ಥಿಯರಿ ನ
ಎಲ್ಲ ಗುಂಡಮ್ಮ ಥಿಯರಿ ಎಂತ
ಹ್ಮ ಗುಂಡಮ್ಮ ಥಿಯರಿ ಏನು ಏನು ಗುಂಡಮ್ಮನ ಬಗ್ಗೆ ಹಂಗೆ ಕೇಳತಾರೆ
ಹಾ
ಗುಂಡಮ್ಮನ ಬಗ್ಗೆ ಕೇಳ್ತಾರ ಎಕ್ಸಾಮ್ ಅಲ್ಲಿ
ಹಾ ಅಂದ್ರೆ ಸಬ್ಜೆಕ್ಟ್ ಹೆಸರೇ ಆಗಿದೆ
ಸಬ್ಜೆಕ್ಟ್ ಹೆಸರೇ ಗುಂಡಮ್ಮ
ಹಾ
ಯಾವ್ದ ಗೌರ್ಮೆಂಟ್ ಕಾಲೇಜ್ ನಿಮ್ದು
ಏ ಇಲ್ಲಾ ದಯಾನಂದ್ ಯೂನಿವರ್ಸಿಟಿ ಬೆಂಗಳೂರು
ದಯಾನಂದ್ ಯೂನಿವರ್ಸಿಟಿ ಹ್ಮ್ ಹ್ಮ್ ಬೆಂಗಗಳೂರಲ್ಲಿ ಯಾರ್ ಯಾರ್ ಇರೋದು ನೀವು
ಹೌದು ಟಿನ್ ಫ್ಯಾಕ್ಟ್ರಿ
ಹ್ಮ್ ಹ್ಮ್ ಹ್ಮ್
ಹಾ ನೀವು
ಏ ನಾವಿಲ್ಲಿ ಕೇರಳ ಅಲ್ಲಿ ಇರೋದು
ಯಾವ್ದ
ಕೇರಳ
ಕೇರಳ ನಾ ಚೆನ್ನಾಗ್ ಕನ್ನಡ ಮಾತಾಡ್ತೀರ ಕೇರಳ ಲಿ ಇದ್ದು
ಅದೇ ನಾನು ಇಲ್ಲೊಂದು ಕಂಪ್ನಿ ಇತ್ತ ಬೆಂಗಳೂರಲ್ಲಿ ಆ ಕಂಪ್ನಿ ಕೆಲ್ಸ ಮಾಡ್ತಿದ್ದೆ
ಹ ನನ್ ಕೇರಳ ಬರುತ್ತೆ ಮಾತಾಡ್ಲ ಎಂತ ಕುಟ್ಟಿ ತಿಂದಾವ
ತಿಂದಾವ ತಿಂದಾವ
ನೀೇನ್ ಹುಡುಗಿಿನ ಕುಟ್ಟೆ ಅಂದ್ರೆ
ಇಲ್ಲ ಇಲ್ಲವ ಇಲ್ಲವಾ
ಮತ್ತೆ ಏನ್ ವರ್ಕ್ ಮಾಡ್ತಾ ಇದೀ ಬೆಂಗಳೂರಲ್ಲಿ
ಇಲ್ಲ ಈಗಲ್ಲ ವರ್
ಹಾ
ಒಂದು ರಿಸರ್ಚ್ ಮಾಡ್ತಾ ಇದ್ದೆ
ರಿಸರ್ಚಾ ಯಾವದ್ರ ಬಗ್ಗೆ
ಅವೆಲ್ಲ ಸ್ವಲ್ಪ ಪ್ರೈವೇಟ್ ಕಂಪ್ನಿ ಟೈಪ್ ಇದೆ
ಹಾ ಹಾ ಪರ್ಸನಲ್ ರಿಸೋರ್ಸಸಾ ಹಾ
ಮತ್ತೆ ನೀವೇನ ಈಗ ಸೆಕೆಂಡ್ ಸ ಫಸ್ತ್ ಸ
ನಮಂದವ ಫೋರ್ತ್ಸಏನು
ಹೋಸಮ್ಮ ನಿಿದ್ದಂದ್ರೆ ನಂತಿಕ ಒಂದ್ ಫಿಫ್ಟೀನ್ ಇಯರ್ ತಳಗಡೆ ಜೊತೆ ಅಂದಂಗೈಐದುು ನಿಮ್ದು ನ ಫಿಫ್ಟೀನ್ ಇಯರ್ ಏಜ್ ತಳಗಡೆ ಇದ್ದಂಗ
ಹಾ ಮ ಎ ಕೆ ಜ ಹ
ಏನಾದ್ೂ ಕೆಲ್ಸ ಬೇಕಿದ್ರೆ ಹೇಳಿ ನಾನ ಕಂಪ್ನಿಯಲ್ಲಿ ನೋಡ್ತೀನಿಂತೆ
ಹೌದಾ ನಮ್ದೇ ಇದೇ ಒಂದು ಸ್ಟಾರ್ಟ್ ಅಪ್ ಕಂಪನಿ ಇವಾಗ ಹಾ
ನಿನ್ ಏಜ್ಲ್ಲಿ ಎಷ್ಟ ಾಟಾ ಕಂಪ್ನಿ ಅತ್ತ
ಅಂದ್ರೆ ಫ್ಯಾಮಿಲಿ ಅವರು ತೆಗದಿದಿದ್ದಾರೆೊಂದಲ್ಲ
ಫ್ಯಾಮಿಲಿ ಅವರು ಅಂದ್ರೆ ಯಾರ ಏನೆಲ್ಲ ಪ
ಹಾ ಹ ಚಾನ ಅವ ಹಾ
ಯಾವ ತರ ಸ್ಟಾರ್ಟಪ್ ಇದೆ
ಹ ಕ್ಯಾಪ್ ಹಾಕೋದಂತ
ಎವದು
ನಿಮ್ ಗೊತ್ತಾಗಲ್ಲ ಬಿಡೋದು ಇನ್ನು
ಅಷ್ಟೇ ಲೋಕಲಾ ಇಲ್ಲ ಏನಾದ್ರು ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ
ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಫಾರಿನ್ ಕಂಟ್ರೀಸ್ಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀವಿ
ಹ್ಮ್
ಹಾತರ
ಹೌದಾ ನಿನ್ನೆ ನಿದ್ದೆ ಮಾಡಿದ್ರ
ನಿದ್ದೇನಾ ಏ ಇಲ ರೀ ನಿನ್ನೆ ಸ್ವಲ್ಪ ಸಿಪ್ಮೆಂಟ್ ಬರ ಇದು ಬೇರೆ ಕಡೆಯಿಂದ ಅದು ಸ್ವಲ್ಪ ಅಪ್ಪ ಏನು ತೊಂದ್ರ ಆಗಿತ್ತು ಅಂತ ಆರ್ ಬಾರಿಗೆ ಹೋಗಿದ್ದೆ ಮಂಗ್ಗಳೂರ್ ಆರ್ ಬಾರಗೆ
ಹ್ಮ್
ಹ ಬೆಳಿಗ್ಗೆ ಬಂದೆ ಕಾರಲ್ಲಿ ಇವಾಗ ಸ್ವಲ್ಪ ಹಾಗೆ ಕಾಲಲ್ಲಿ ಮಾತಾಡ್ತಾ ಇದ್ರು ಹ
ಮೊನ್ನೆ ಏನ ಫಾರ್ಚುನರ್ ತಗೊಂಡಿರ ಅಂತ
ಹಾ ತಗೊಂಡ್ವಿ
ಹೌದಾ ಎಷ್ಟು ಪ್ರೈಸ್
ಎಲ್ಲಾ ಅದರ್ದು ಇನ್ಸೂರೆನ್ಸ್ ಮಾಡಿಫಿಕೇಶನ್ ಎಲ್ಲ ಸೇರಿಸಿ ಒಂದು ಎಂಬತ್ ಲಕ್ಷ ಆಯ್ತು
ಮತ್ತೆ ಏನು ಇನ್ನೊಂದು ಇಪ್ಪತ್ ಲಕ್ಷ ಕೊಟ್ಟಿ ಫುಲ್ ಎಲ್ಲಾ ಅದ ಒಳಗಡೆ ಮಾಡಿಫಿಕೇಶನ್ ಫೀಚರ್ಸ್ ಎಲ್ಲಾ ಹಾಕ್ಸಿ ನೇರ್ಲಿ ಒಂದ್ ಕೋಟಿ ಮಾಡ್ಬೇಕಂತ ಮಾಡಿದವಿ ಹಾ
ಫಾರ್ಚುನರ್ ಬೇಸ್ ಪ್ರೈಸ್ ಎಷ್ಟಿದೆ ಗೊತ್ತ ಮದ ನೀವು ತಗೊಂಡಿದ್ದೀರಲ್ಲ ಹೇಳಿ
ಏ ನಾವೆಲ್ಲಾ ಪ್ರೈಜ್ ಗೀಜ ಎಲ್ಲ ಲೆಕ್ಕ ಹಾಕಲ್ಲ ರೀ ಬೇಕಾ ತಗೋಬೇಕು ಅಷ್ಟೇ
ಹ ಆತ್ರ ರಐತಿನಾ
ಅದು ಪ್ರೈಸ್ ಮಾ ಬೇಸ್ ಮಾಡಲ್ ಎಷ್ಟು ಮಿಡ್ ಮಾಡಲ್ ಎಷ್ಟು ಹೈ ರೇಂಜ ಅಷ್ಟು ಏನಿಲ್ಲ ಯಾವ ಚೆನ್ನಾಗ್ ಕಾಣುತ್ತೆ ಅದನ್ ಹೋಗ್ಬೇಕು ತಗೋಬೇಕು ಬರ್ಬೇಕು ಅಷ್ಟೇ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ
ಮತ್ತೆ ಕಾಲೇಜ ಎಲ್ಲ ಹೆಂಗ ನಡತ ಕಾಲೇಜ್ ಲೈಫು
ಕಾಲೇಜ ಎಲ್ಲ ಹಾಗೆ ನಾರ್ಮಲ್ ಸುಮ್ನೆ ಇದು ಸ್ವಲ್ಪ ಇವಾಗ ಫ್ಯಾಮಿಲಲ್ಲಿ ಸ್ವಲ್ಪ ಏನಾದ್ರು ಓದಿದವರು ಇರ್ಬೇಕಲ್ವಾ ಅಂದ್ರೆ ಸಪೋಸ್ ಒಂದ್ ಡಿಗ್ರಿ ಸಲುವಾಗಿ ಓದ್ತಾ ಇದ್ದೀನಿ ಎಲ್ಲಾ ಅಂದ್ರೆ ನಮ್ದೇ ಸಾಕಷ್ಟು ಬಿಸ್ನೆೆಸ್ ಇದೆ
ಹ್ಮ್
ಅದೇ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೆ
ಹ್ಮ್
ಸುಮ್ನೆ ಒಂದು ಕ್ವಾಲಿಫಿಕೇಶನ್ಗೋಸ್ಕರ ಓದ್ತಾ ಇನೆ
ಹ್ಮ್ ನೀವ ಹೂನ್ ಕೆಲ್ಸ ಮಾಡಿ ನಿಮ್ದ ಪೀಟಕಾ
ಒಂದು ಬಿ
ಬಿ ನ ಬಿ ಬಿ ಎಲ್ ಮಾಡಿದಾರಲ್ಲ
ಹಾ ಹಾ
ಟೆಕ್ ಅಂತ ಇರುತ್ತೆ ಕೋರ್ಸ್ ನಿಮಗೆ
ಹಾ ಅದ ಅಬ್ರಾಡಗೆ ಹೋಗ್ಬೇಕಂತ ಮಾಡಿದೀನಿ
ಹ ಅಂಟೆಕ್ ಇರುತ್ತಲ ಅದು ಥ್ರೀ ಇಯರ್ಸ್ ಕೋರ್ಸ್ ಇರುತ್ತೆ
ಹಾ
ನೀವು ಬೇಕಿದ್ರೆ ಟೂ ಇಯರ್ಸ್ ಮಾಡ್ಬೋದು
ತ್ರೀ ಇಯರ್ಸ್ ಇಲ್ಲ ಟೂ ಇಯರ್ಸ್ ಇರುತ್ತೆ
ತ್ರೀ ಇಯರ್ಸ್ ಇರುತ್ತೆ ಟೋಟಲ್ ನೀವು ಬೇಕಿದ್ರೆ ಟೂ ಇಯರ್ಸ್ ಮಾಡ್ಬೋದು ಹಾ ಒನ್ ಇಯರ್ ಅಷ್ಟೇ ತಗೊಂಡತಲ್ಲ ತಗೊಂಡಿ ಇಲ್ಲಾಂದ್ರೆ ಅಲ್ಲೇ ಇದು ಮಾಡ್ತಾ ಮಾಡಿ
ಹಾ ಹಾ
ಹಾಟ ಪ್ರ ರೀತ ಎಮಟೆಕ್ ಮಾಡಿ ಎಮಟಕ್ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಪ್ಯಾಕೇಜ್ ಅವೆಲ್ಲ ಹೆಚ್ಚ ಆಗುತ್ತೆ
ನಾನ ಏನ್ ಕಂಪ್ನಿ ವರ್ಕ್ ಎಲ್ಲ ಮಾಡಕ್ ಹೋಗಲ್ಲ ಬಿಡಿ
ಹೌದಾ
ಹಾ ಹಾ
ಮತ್ತೆ ಈಗ ಡಿಗ್ರಿ ಯ ಮಾಡ್ತಿದ್ರ ಬಿಟ್ಟು ಬಿಡಿ
ಸುಮ್ನೆ ಹೇಳಿದ್ನಲ್ ಒಂದು ಸರ್ಟಿಫಿಕೇಟ್ಗೋಸ್ಕರ ಅಂತ
ಸರ್ಟಿಫಿಕೇಟ್ ತೊಗೊಂಡಿ ನಿಮ್ ಕಂಪ್ನಿಲ್ಲಿ ಏನಾದ್ರು ಕ್ವಾಲಿಫಿಕೇಶನ್ಗ ನಿಮ್ ಕಂಪನಿಯಲ್ಲಿ ನಿಮ್ಗೆ ಕ್ವಾಲಿಫಿಕೇಶನ್ ಬೇಕ
ಇಲ್ಲ ರೀ ಒಂದು ಮುಗಸಿರ್ಬೇಕಂತ ಇರುತ್ತೆ ಅಲ್ವಾ ಏನಾದ್ರು
ಹ್ಮ್ ಹ್ಮ
ಹಾತರ
ಮತ್ತೆ ಏನಾಯ್ತು ಬತ್ ನ ಅಷ್ಟ ಸ್ಪೆಷಲ್
ಹಾ
ನಾಷ್ಟ ಏನ್ ಮಾಡಿದ್ದೀಗ
ಏನು
ನಾಷ್ಟ ನಾಷ್ಟ ಆಯತ್
ಅದೇ ಇಲ್ಲ ಹೇಳಿದ್ನಲ್ವ ಬ್ರೆಡ್ ಜಾಮು ಅಂತ
ಹ ಹ ಹೌದು ಸರಿ ಸರಿ ಬ್ರೆಡ್ಡು ಜಾಮ್ ಅಂದಿರಲ್ಲ
ಹಾ ಹ
ಹ್ಮ್
ಮತ್ತೆ ಮಳೆ ನಿಮ್ ಕಡೆ
ನಮ್ ಕಡೆ ಮಳೆನಿಲ್ಲ ಇವಾಗ ಬೀಳ್ತಾ ಇದೆ
ಹೌದಾ ಇಲ್ ನನ್ನ ಹತ್ರ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಹೊರಗಡೆ ಬೈಕ್ ಎಲ್ಲಾ ನಿಂದ್ರಿಸಿರೋದು ಎಲ್ಲಾ ಗಾಳಿಗೆ ಬೀಳ್ತಾ ಇದ್ದಾವೆ ನಮ್ದು ಎಲ್ಲ ಸೇಫ್ಟಿ
ಅದೆಲ್ಲಾ ಹಾರ ಹೋಗ್ಬಿಡಿ ನೀವು ನೀವು ಹಾಗ ಹಾರ ಹೋಗ್ಬಿಡಿ
ಏ ನಾನ್ ಎಲ್ಲಾ ನಾನ್ ವಿಲ್ಲಾದಲ್ ಇದಿನ್ ರಿ ಹೊರಗಡೆ ಎಲ್ಲಾ ಹೋಗಲ್ಲ ಈ ಟೈಮ್ ಲಿ
ಆಯ್ತಾಯ್ತು ಬರತ್ವ್ರೇನನ ಸ್ವಲ್ಪ ಕೆಲ್ಸ ಇದೆ ನಿಂಗ್ ಆಮೆಲ್ ಕಾಲ್ ಮತ್
ಓಕೆ ಓಕೆ ಬಾಯ್ ಬಾಯ್